ಹಲೋ ನಾನೇ ಮಾಡಕ ಇಧ್ನನ್ರೀ ಯಾಕ್ ಮಾಡಿದ್ರಿ
ಎಲ್ಲಾರೀ ನಾವೇ ಮಾಡಿದರೆ ಹಂಗೆ ಪದಕ
ಹೌದು ಯಾರ್ ಜೊತೆ ಮಾತಾಡ್ತಿದಿರ ರಂಬಾ ಇಂಧ್ರಜ ಮಗಳು ನಾ ಈಕಿ ಇಂದ್ರಜನ್ ಜೊತೆ ಮಾತ ತೇನ್ರಿ ನಾನಿಲ್ಲಿ ಮೇನಕೆ
ನೀನ್ ಇಂದ್ರಾಜ ಅಂತ ನೋಡ್ರಿ
ಹೌದ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಇದೊಂದು ನಾನೇ ನಾಮಕರಣ ಮಾಡಿದ
ಹ್ಮ್ ನಾವ್ ಮೇನಕೇರಿ ಕಡೆ ಮಾತಾಡಕತ್ತರು ಮೇನಕೆ ಗೊತ್ತಲ್ರಿ ಸುಂದರ ಅತಿ ಸುಂದರ
ಹ್ಮ್ ಹ್ಮ್ ಸುಂದರ ಅ ಸುಂದರ ಆಯ್ತ ಮತ್ ರೀ
ಅಲ್ಲಿ ಈಗ ಬಸವೇಶ್ವರಧಾಗ್ರೀ ಅವಾಗಿ ಕೇಳಬೇಕನ್ದ್ ನೋಡ್ರಿ ಅನ್ಪ ಹೋಗ ಆಲ್ಲಿ ಹಲ್ಲಿಗೆ ಕ್ಲಿಪ್ ಆಗ್ತಾರಲ್ರಿ
ಹಾ ಹಾಕ್ತಾರೀ
ಹ ಅಮೌಂಟ್ ಎಷ್ಟಿತ್ ರೀ ಅಲ್ಲಿ
ಕ್ಲಿಪಿಂಗ್ಸ್ಗ ತೌಸಂಡ್ ಫೈವ್ ಹಂಡ್ರೆಡ್ ಅನಾ ಅದ ರೀ
ಹೌದ್ರಿ
ಹ್ಮ್
ಮ ಪಾಡಲ್ ಮಲ್ಲಿಗೆ ಬಂದ್ ಹಸ್ಮ ಬರ್ತಿದ್ದೆ
ನಿನಗೆ ಸಾರಿ ನಿಮ್ಗ ಏನ ಅಂತ ಅವಶ್ಯಕತೆ ಅದ್ರ ಈಗ ಕ್ಲಿಪಿಂಗ್
ಆರಿೀ
ಕ್ಲಿಪ್ಪಿಂಗ್ ಹಾಕ್ಸ್ಕೋಬಾರ್ರಿ ವರ್ಕೌಟ್ ಆಗಲ್ಲ ಇಲ್ ಕೇಳ್ರಿ ನನ್ ಫ್ರೆಂಡ್ ಒಬ್ಳು ವಾಾಸವ್ಯ ಅಂತ ಆಕ್ಚುಲಿ ನಿಮ್ದ್ ಅಲ್ಲ ಅದಲ್ಲ ಅವ್ರರು ಮುಂದ್ ಅದು ಅಲ್ಲ ಅಲ್ಲೇ ಅಲ್ಲ ಹಂಗಂದ ಂದ್ರೆ ಇದು ಜಾಲ ಏನ ಅದಲ್ರಿ ಕೆಳಗಂದು ನಮ್ದ ಆದ್ರೆ ಸ್ವಲ್ಪ ಮ್ಯಾಲಿನ ಹಲ್ಲ ಸ್ವಲ್ಪ ಮುಂದಕವ ರರಿ ಹೌದಾ ಮುಂದಕವ ಅಂದ್ರೇನು ಸ್ವಲ್ಪ ಭಾಗ್ಯವನಮ್ಮ
ಹಾ ರೀ
ಬಟ್ ನನ್ ಫ್ರೆಂಡನ್ ಹಂಗಲ್ರರಿ ಕೆಳಕ್ ಆಗಲ್ರರಿ ಗದ್ದಾ
ಹಾ ರೀ
ಅದು ಏನದ ಅಂದ್ರೆ ಅದು ನಾರ್ಮಲ್ಕಿನ ಜಾಸ್ತಿ ಮುಂದಕ ಅದ ರೇಕಂದು ಹಾಲ್ ಹೊಡಿದಡ್ರಿ ಎಷ್ಟು ಒನ್ ಅಂಡ್ ಹಾಫ್ ಇಯರ್ ರೀ
ಹಾ ರೀ
ಅಲ್ಲೇ ಇಷ್ಟು ರಾಬ್ ಆಗಿದವ್ರೀ ಮಸ ಕೇಳದ ಎಕ್ಸ್ಪೀರಿಯನ್ಸ್ ಹೆಂಗ ಉಣಾಕ್ ಆಗಲ್ಲ ಅಲ್ಲಿ ಜೀ ನೀ ಅಂತವ ಕುಡಿಯಕ ಆಗಲ್ಲ ಏನು ತುಂಬಾ ಹಿಂಸೆ ಅಡ್ಜಸ್ಟ್ ಆಗಲ್ಲ ಏನಿಲ್ಲ ಸಿಕ್ಸ್ ಮಂತ್ಸಗ ಒಂದ್ಸಲ ರಿಮೂವ್ ಮಾಡದ ಇರ್ತದೆ ಕ್ಲಿಪಿಂಗ್ಸ್
ಹಾ ಹಾ
ಹ್ಮ್ ರಿಮೂವ್ ಮಾಡದಿರ್ತತಿ ಅದೇ ಅಂದ್ರೆ ಏನ್ ಜಾಸ್ತಿ ಅಂತ ಪರಿ ಏನ್ ಇದು ವರ್ಕೌಟ್ ಆಗಿಲ್ಲ ಆಕಿಗೆ ಕ್ಲಿಪಿಂಗ್ಸ್
ಇಲ್ಲಾರಿ ಇಲ್ಲಿ ನಮ್ ಫ್ರಂಡ್ ಶಂಕರ ಗುಡಿ ಮಮ್ಮಗಳಕಿ ಸಾನ್ವಿ ಅಳಲ್ರಿ, ಏನು, ಅಕಿನ, ಮತ್ತ ನನಂಗೆ. ... ಗ್ಯಾಪ್, ಗ್ಯಾಪ್, ಇದ್ದು ಸ್ವಲ್, ಮುಂದಕ್ಕೆ! ಬಂದಿದಿರಾ. ...
ಹ್ಮ್. ..
ಏನ್, ನಾಕ್, ತಿಂಗಳು, ಹಾಕೊಂಡ್ನೋಡ್ರಿ ಕರೆಕ್ಟ್ನೋಡ್ರಿ, ಕರೆಕ್ಟ್, ಕುಂತಾವಾರಿ, ಈಗ. ...
ಅದೇ, ಟೀಪ್, ಮೇಲ್ಲ ಡಿಪೆಂಡ್ ರ ಒಬ್ರಿಗೆ ಆಗ್ಬೋದು ಆಕಿಗೆನು, ಅಷ್ಟೇರ, ಸ್ವಲ್ಪ, ಹಿಂದ. .. ಅದೆ, ಇದು, ಹಾಗೈತೆ, ಬಟ್ ಅಂತ ಪರಿ ಏನು ಡಿಫರೆನ್ಸ್, ಇಲ್ಲ. ..
ಸ್ವಲ್ಪ, ಒಳಗಾದ್ರ ಸಾಕು, ಸ್ವಲ್ಪ, ಈ ಏನ್ ಆ ಪೂರಾ! ಏನ್ ಒಳಗ ಏನ್ ಬೋಗಾಗಬೇಕಾಗಿಲ್ಲ? .. ಒಂದ್ಚೂರ್, ಹೋದ್ರ ಸಾಕು. ಯಾಕಂದ್ರೆ ಅದ್ರ ನಮ್ಗ್ ಗ್ಯಾಪ್ ಅವವಲ್ರಿ. ..
ಹ, ವಸವಿ ಆಕ್ಚುಲಿ ಬಸವೇಶ್ವರ! ಹಾಸ್ಪಿಟ್ಲ್ ಹಿಂದ ಕಡೆ ಹಾಸ್ಕೊಂಡಿದಿಲ್ರರಿ? ..
ಅದಕ್ಕೆ, ಹೇಳ್ರಿ ನೋಡೋಮು, ಸುಮು, ತಿಂಗತಿಂಗಳು. .. ತಿಂಗಳು ಫಿಟ್, ಮಾಡಕ್ ಬರಬೇಕಲ್ಲ, ರೀ ಅವರು? ..
ಹಾ, ಬರ ಬೇಕ್ರಿ. .. ನಮ್, ಆಸಿ, ಹಿಂಗ, ಇಟ್ಕೊಳಕ್ ಆಗಲ್ಲ ಯಾಕಂದ್ರೆ ಹಲ್ಲು ಕರೆ ಬಂದ್ಬಿಡ್ತಾವೆ. ..
ಅದೇ, ರೀ! ಅ ಇಲ್ಲಿ, ಕೇಳ್ದರಿ ನಾನು. .. ಹ್ಮ್, ಕಾಲ್ ಮಾಡಿ, ಹಸ್. .. ಸ್ಕೂಲ್ ಬರ್ರಿ, ನನ್ ಹೇಳ್ತೀನಿ. ಅಂತಂದ್ರಿ, ಹೇಳ್ತೀನಿ! ಮತ್ತೆ ಅಕಿಗಿ. ... ಹ್ಮ್. .. ಮತ್ತ, ಹುಡ್ಗಿಗೆ ಹಿರೇಶ ಯಾಕಂದ್ರೆ! ಅಲ್ಲೇ ಹೋಗಿಸಿಕೊಂಡು, ಬರುತ್ತಿದ್ರಲ್ರಿ. .. ಮತ್ತ, ಅದು ಫೋಟೋ ಹೊಡದ್ ಹಾಕು, ಹೆಂಗಾಗ್ಯವ ನೋಡು. .. ನಮ, ಹಲ್ಲ ಅಂತ ಅಂದೆ. ..
ಹ್ಮ್, ಹ್ಮ್, ಹ್ಮ್, ಹ್ಮ್, ಹಾಕಿದ್ರು. .. ಆ. ..
ಕರೆಕ್ಟ್ ಹೇಳಿ ಆಕಿಗೆ! ಹಾಲು ಕರೆಕ್ಟಾಗಿ, ಹೇಳಿ, ಗ್ಯಾಪ್ ಇದ್ದಲ್ಲೇ! ಈಗ ಒಂತರಾ, ಚಾಪಟಿ ಆದಂಗೆ ಹಾಗಿದೀ. .. ..
ಸರಿ, ಆಯ್ತು, ಕೇಳ್ತೀನಿ ತಡೆಯಿರಿ ನಾನು, ಹಾ. ..
ಕೇಳ್ರಿ, ಸುಮ್ನೆ, ಯಾಕಂದ್ರ ಇಲ್ಲಿ ರೊಕ್ಕ, ಜಾಸ್ತಿ ತಗೋತಾರ! ಅಲ್ಲರೀ ಅದಕ. ... ಎಲ್ಲಾರ, ಆಯ ಆಯಿ! ಅವ್ರ ಎಲ್ಲಾರು, ಹೇಳಕ್ ಕರ್ತರಿ, ನಕಸೇಕರಿ. ..
ಅಲ್ಲಾ ಬುದ್ಧಿ ಇದ್ದೀಯ ನಿನಗೆ, ಮಲ್ಲಿಗೆ ಬಾಟಲ್ ಹಾಕ್ಬಾರ್ದು. ... ಏನ್ರೀ. .. ನೀವೂ. .. ತಿಮ್ಮಪುರಿ, ಹತ್ರ ಬರಬೇಕಾದ್ರೆ! ಒಂದು ಡೆಂಟಲ್ ಹಾಸ್ಪಿಟಲ್ ಅದ ರೀ. ..
ಕಾರಿಹೋದ. .. ಹಲೋ. ..
ಬಟ್, ಏನಂದ್ರೆ ತುಂಬಾ ಕಾಸ್ಟ್ಲಿ! ಅದೇನು ಅಂತ ಅನ್ಸಕತ್ತಿದ್ರಿ ನಂಗ ಅದು ಹಾಸ್ಪಿಟಲ್. ..
ಇದ್ರ, ಇರಲರಿ ಕೇಳ್ರಿ ನೋಡೋಮ ಯಾವ ತರ ತಗೋತಾರೆ? ಇಲ್ಲಿಗಿ, ಅಲ್ಲಿಗೆ, ಎಷ್ಟು ಡಿಫರೆನ್ಸ್. ..
ಹ್ಮ್, ಹ್ಮ್ಮ್, ಸರಿ ನೋಡ್ತೀನಿ! ಆ ಕಡೆ ಹೋದಾಗ ನಾನು. .. ಅದನ್ನು ಕೇಳ್ತನಿ. ಮತ್ತ ನನ್ನ ಫ್ರೆಂಡ್ ವಾಸವಿ ಕೇಳು. .. ಅಮೌಟ್, ಎಸ್ಟು, ಅಂತ ಆಕ್ಟ್ನಲಿ. ಒನ್ ತೌಸಂಡು, ಫೈವ್ ಹಂಡ್ರೆಡ್, ಇರಲಿಕ್ಕ, ಇಲ್ಲರಿ ಜಾಸ್ತಿನೇ ಇರುತ್ತೆ ನೋಡಮ್ ಕೇಳ್ತಿನಿ. ..
ಅದೇ, ಒನ್ ಟೂ ತೌಸಂಡ್, ಇರದಲ್ಲಕ್ರಿ, ಡಾಕ್ಟ್ರೇ ಮಂತಲಿ ಮಂತಲಿ ಏನಾಗಲ್ಲ. ..
ಹ್ಮ, ಸರಿ ಕೆಳತಿನ್ರಿ. ..
ಹಾ, ಒಂದು, ಎರಡು, ಮೂರು ತಿಂಗಳ ಸ್ವಲ್ಪ ಕಡಿಮೆ ಅತವಲ್ರಿ, ಅವು. .. ಹಾ, ರೀ. ..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
ನಮ್ಗ ಏನ್ ಪೂರಾ ಒಳಗಾದ ಹೋಗೋದು ಏನ್ ಬೇಕು, ಸ್ವಲ್ಪ ಹಿಂಗ್ ಸ್ಮೈಲ್ ಮಾಡ್ದಾಗನ ಹಾ. .. ಒಂದ್, ಸ್ವಲ್ಪ ಆಚಗಣ, ತಿಳ್ಕೊಳ್ರಿ, ಏನ್ರೀ ಎರಡು, ಹಾಲು, ಮೂರುಕೊಂಡು, ಹಲ್ಕತನ. .. ..
ಹೌದು, ನಾನು ನಿಮ ಸೇಮ. ಅವ ಏನಂದ್ರೆ ನಾನ ಒಂಚೂರು! ಭಾಗ್ಯವ ಅಂದ್ರೆ ನಾನ ಒಂಥರ? .. ಕಾನ್ಕೆವ, ಇದರಲ್ಲಿ ಬರ್ತಾವೆ. .. ಕೌನೆತುಮ್, ಹ್ಮ್. .. ಕಾನ್ವೆಕ್ಸ್ ಅಂದ್ರೆ ಹಿಂಗ ಹಿಂಗ ಇದು ಓಗಿ. .. ಮತ್ತಲ್ಲಾ ಹಂಗ ಸ್ವಲ್ಪ ನನ ಭಾಗ್ಯವಂತ ಅಷ್ಟು ಹೊರಗ್ ಬರಂಗಿಲ್ಲ ನಾನು
ಇಲ್ಲಾರೀ ಹಂಗಲ್ಲ ಈಗ ಹಾ ಗ್ಯಾಪ್ ಇಲ್ಲಾರ ನಿಮಗ ಕಂಡ ಬರಲ್ಲ ಆಗದ್ರ ಜಾಸ್ತಿ ಕಂಡು ಕಾಣಲ್ಲಲ್ರರಿ ಗ್ಯಾಪ್ ಇರ್ಲಾದಕ್ಕ ಹಂಗಾಗಿ ನಿಮಗ್ ಚಂದ ಅನಸಲ್ಲರೀ
ಏನ್ ಚಂದ ಅನಸತವರಿ ಒಂದ್ ನಕ್ರ ಚಂದ ಅಲ್ಲ ಏನಲ್ಲ
ಅದನ್ನು ಸ್ವಲ್ಪ ಬೆಟ್ಟರಿ ನನ್ನ ಎಲ್ಲಿ ಪೂರಾ ಈ ಕಡಿಂದ ಗ್ಯಾಪು ಈ ಕಡಿಂದ ಗ್ಯಾಪು ಆ ಹಿಂಗ ಎರಡೇ ಇಂಗ ಇಂಗ ಗುಂಡಕ ಅನ್ಸಕುಂತವರಿ ಅದಕ್ಕೆ
ಹೌದೌದು ಆಯ್ತ ತೋರಿ ಹಾಕ್ಸಮ್ಮ ಹ್ಮ್
ಕೆಟ್ಟ ಅಸಹ್ಯ
ಏನ ಜಾಸ್ತಿ ಬ್ಯಾಡಾರ ಒಂದ ನಾಲ್ಕ ತಿಂಗಳ ಆರು ತಿಂಗಳ ಆದ್ರೆ ಓಕೆ
ಹ್ಮ ಈಗಂದ್ರೆ ಅವಾಗೇನ ಪಸ್ಟಗಣ ಇಲ್ಲಿ ತೂಟಿಗಿ ಹತ್ತದಿಲ್ಲ ಈಗ ಈಗ ತುಟಿಗಿ ಹತ್ತ ಕುಂತವ
ಜಾಸ್ತಿ ಈ ನಾಲಿಗಿ ಆಡ್ಸ್ಕೊಬೇಡ್ರಿ ಮುಂದೆ ಬರ್ತಾವ್ ಹಲ್ಲು
ಅಂಕಲ್ ಫುಲ್ ಖುಷ ತಪ್ಪು ನಮ್ಮೇ ದಿಲ್ಲಾಗ ಅಂತ ಈ ವಯಸ್ಸಿನ ತಪ್ಪನೊಮ್ಮೆ ಬಂತ ಹಲೋ
ಹಾ ಹೇಳ
ಹಲೋ
ಹಲೋ
ಹಲೋ ಹಾ ಹೇಳ್ರಿ ಮಾತಾಡ್ರಿ ಹಲೋ ಹಾ ಹಲೋ ಹಾ ಕೇಳ್ಸ್ಲಿಕ್ಕತ್ ಕೇಳ್ಸ್ಲಿಕ್ಕತ್ ನೆಟ್ವರ್ಕ್ ಇಶ್ಯೂಸ್ ಹಲೋ
ಹಾ ಹಾ ಹೇಳ್ರಿ
ಹಲೋ
ಹಲೋ
ಹ ಹೇಳ್ರಿ
ಿ ಹಲೋ
ಕೇಸ್ಲಕತ್ತದ್ರಿ ಹಲೋ
ಹಾ ಹ ಹ ಅದೇ ಹಾಕ್ಸಮ್ ತೋ್ರಿ
ಆಾಕ್ತಂಬ್ರಿ
ಹ್ಮ್ ಅಕ್ಸಾಮ್ ಅಕ್ಸಮ್ ಒಂದ್ ಆರ್ ತಿಂಗಗಳು ಹಾಕೊಲಕತ್ತರ್ತವ್ರಿ
ಎಲ್ಲಾರಿಗ ಒಂದ್ ನಾಕಕ್ ತಿಂಗಳು ನಾಕಐದು ತಿಂಗಳು ಸಾಕ ಕಡಿಯದೆ
ಹ್ಮ್
ಹೆಂಗ ರೀ
ಆಯ್ತ್ರಿ ನನ್ ಫ್ರೆಂಡಿಗೆ ಕೇಳ್ತೇನ್ರಿೀ ನ ಹ ಕೇಳಳ್ ಕಷ್ಣ ಅದು ಹಾಸ್ಪಿಟಲ್ ಅದು ಬಸವರೇಶ್ವರ ಹಾಸ್ಪಿಟಲ್ ಹಿಂದ್ಗಡೆನೆೇ ಅದಾರ ಅದು
ಆ
ಹ
ಕೇಳ್ರಿ ನೋಡಮ್ಮ ಒಂದ್ಸಲ ಬರ್ತೇನ್ರಿ ಅದ
ಹ್ಮ್ ಸರಿ ರಾತ್ ಹ್ಮ್ ಆಯ್ತ್ುೀ
ಮಾತ್ರಿ
ಎಷ್ಟು ಕಾನ್ಶಿಯಸ್ ರೀ ನೀವು
ಯಾಕ್ರಿ
ಹಲ್ಲಿನ್ ಪೂರ್ತ ಆಕ ಹೇರ್ಸನ್ ಪೂರ್ತ ಆಕ ಫೇಸನ್ ಪೂರ್ತ ಆಕ್ ಬಾಡಿ ಪೂರ್ತ ಆಕ ಏನ್ರೀ ನಿಮ್ ಕಾನ್ಸಿಯಸ್ನೆಸ್
ಒಂದ್ ಮಾತಿಗತ್ತನ್ ಕೇಳ್ರಿ ಮೇಡಮ್ಮ ನಮ್ಗ ಇಷ್ಟ್ರೊಳಗೆ ಯಾವ್ದ ಒಂದ್ ಕಡಿಮೆತ್ರ ಕೆಟ್ಟ ತೀವ್ರ ಕೆಟ್ಟ ಅ ಪಳತ ಕಲ್ಲಂಗಡಿ ಆದಂಗ ಕಾಣ್ತಿವ್ರಿ ನಾವು ನಿಮಗ್ ಗೊತ್ತಿಲ್ಲರಿೀ ಅದಕ್ಕ
ಅಲ್ಲೇ ಅಲ್ರರಿ ನೀವೇ ಹೆಂಗಂದ್ರ ಏನ ನಾವ್ ಆಲ್ರೆಡಿ ಕೊೊಳ್ಳೆ ಸ್ಟೇಜ್ ಅಲ್ಲಿ ಇದ್ದೀವಿ ನಮ್ ನಮ್ದ ಅದ್ಗತಿ ಏನ್ರಿ
ಮ್ ಮುಖಾನ ಒಂದ ಸ್ವಲ್ ಗುಂಡಕ್ ನಮ್ದು ಉದಡುಕದಲ್ರರಿ ಹೇರ್ಸ್ ಕಡಿಮ್ ಆದ್ರರು ನೋ ಪ್ರಾಬ್ಲಮ್ ಒಂದ್ ಹಲ್ ಮುಂದಕ್ ಇದ್ರರುನು ಪ್ರಾಬ್ಲ್ ಮಾರಿ ಮೇಲೆ ಪಿಂಪಲ್ಸ್ ಇದರು ಪ್ರಾಬ್ಲಮ ಹ್ಮ್
ಕಾನ್ಶಿಯಸ್ನೆಸ್ ಇರ್ಬೇಕಕ್ ನಂತರ ಇರಬಾರ್ದು ನಾವ್ ನಾವ್ ಹೆಂಗ ಅಂತಂದ್ರೆ ನಾ್ ತುಂಬಾ ಅಂಡ ಮುಂಡ ನೋಡೋದ ಜಾಸ್ತಿ
ಹ
ಹಾ ಹರ್ದಾರ್ ದೂರ ಯೋಚನೆ ಮಾಡ್ತವ್ರು ನಾವ್ ಏನಾರು ಒಂದ್ ಕೆಲ್ಸ ಮಾಡ್ಬಬೇಕಂದ್ರೆ
ಹೌ ನಾನ ಮಾಾರ್ಸ ಮಾಡಿಬಿಟಾ ಅ
ಐಟಮ್ಸ್ ಅದು ಇದು ಅಂತ ಎಷ್ಟ ಯೋಚನೆ ಮಾಡದ್ರಾಗ ಆಯ್ತು ಡೇಲಿ ಪೂರ್ತಿ ಹೋಗ್ಬಿಡ್ತೈದ್ರಿ ಆಯ್ತ ಅದ್ಮ್ಯಾಲ ಮನ್ಸ್ಯ ಹೋಗ್ಬಿಡ್ತೈತ್ರಿ ನಾನ
ಮತ್ತ
ಸದ್ಯಕ್ ಇವಾಗ ಪರವಾಗಿಲ್ರರಿ ಸ್ವಲ್ಪ ಸ್ವಲ್ಪ ಆದ್ರೂ ಅಟ್ಲೀಸ್ ಹ ನನ್ಂಗ ನಾನನ್ ಹೆಂಗ್ ಗುಣ ಮಾಡ್ಕೊಕ್ ಟ್ರೈ ಮಾಡಗತ್ತೇನ್ರಿ
ನ ಮಾಯಿ ಒಜಾರ್ ನ ಮಾನ್ಸಿಟ್ ಮಾಡಬಾಡ್ರಿ ಏನ್ರಿ
ಮೂವತ್ತ ಎಂಟ ಏನ್ರನಾ
ಏರಿರಿೀ ಹೇಳುದ್ರೀ
ಹಲೋ
ಏರಿ ರಾ ಹೇಳಿದ್ರಾ
ಇಳ್ದೇನ್ರರಿ ನಲ್ವತ್ತೆರಡು ಇದ್ದೇರಿ ನಾನು ನಲ್ವತ್ತೆರಡು
ಅದೇ ಅದು ಮಾಲ್ಟಗ ಇತದ ಜರ ಊಟ ಮಾಡ
ಹ್ಮ ಆಾಲ್ಟಗಿ ಎ ಕೆಜಿ ದಡ ದಡ ಅಂತ ಹಡ್ದ್ ಬಿಡ್ತರಿ ಅದು ಹೋ ಅಡಲಕ್ ಆ ರ್ ಹಾಸ್ಪಿಟಲ್ಗ ಊಟ ಇಲ್ಲದೆ ಅದು ಇಲ್ಲ ತುಂಬ ತಿರ್ಗಾಡ್ಬಿಟ್ನಾ
ಹೌದ ಹೌದು ಹೌದ್ರ ಹೇಗ ಹೇಳಿದ್ರ ಇರ್ಲ್ಲಿ ನಾನು ಮಾಲ್ಟ್ ಪೌಡ್ರ ತ ತರ್ಸನ್್ರಿ ಅ ಸ್ವಲ್ಪ ಹಸಿರಿ ಇಟ್ಟ ಈಗ ಅಟ್ಟೆ ಬಿಟ್ಟ ಬಿಟ್ಟನ್ ಈಗ ಏನ್ ಕುಡುದಿಲ್ಲ ಈಗ ಒಂದ್ ಜರ
ನಾನು ಅಷ್ಟೇ ರೀ ಅದು ಸ್ವಲ್ಪ ಕೆಟಲ್ನು ಕೆಟಲ್ ಹಾಳಾಗೈತೆ
ಆ
ನಾನು ಬಿಟ್ ಬಿಟ್ಟೇನ್ರಿ ಕುಡ್ದೇ ಇಲ್ಲ ನಾನು ಕೂಡ ಬಟ್ ಚೆನ್ನಾಗಾಗಿದೆ ರೀ ಅದು ಬಟ್ ಯೂಸ್ ಮಾಡ ಒಂದು ಬರ್ತದ ಬಟ್ ಏನಂದ್ರೆ ಮಾಡೋ ವಿಧಾನ ಅದಲ್ಲ ಯೂಸ್ ಮಾಡೋ ವಿಧಾನ
ಹ ರ ಹ್ಮ್ ತ್ರೀ ಟೈಮ್ಸ್ ಮನ್ನಗೊಂಡು ಜಡಿಗರಿ
ನ ಟೈಮ ಮಣ್ಣ ಗಂಡ ತಿನ್ಬೇಕಕ್ಕ ಚಂದ ತಿಿಂದಬೇಕ ಕ್ರೀ ಬಾ ಎಗ್ ಎರಡ್ ಎರಡ್ಗ್ ತಿನ್ಬೇಕ್ರೀ ಬೆಳಿಗ್ಗೆ ಎರಡ್ ಎಗ್ಗ ಆದ್ರೆ ರಾತ್ರಿಗ್ ಒಂದಾದ್ರರು ತಿನ್ಬೇ್ರಿ ಇಲ್ಲ ಎಟ್ಲೀಸ್ಟ್ ದಿನದಾಗ ಎರಡ ಯಾಕಾದ್ೂ ತಿನ್ಬೇಕು
ಹೌದೌದ್ರೀ
ತದ
ಹಲೋ ಹಲೋ ಹಲೋ